ನಮಸ್ಕಾರ
ಹಲೋ ಹ್ಮ್ ಊಟ ತಿಂದ್ರಾ
ನಿಮ್ದು ನಿಮ್ದ ಊಟ ಆಯ್ತು ನಿಮ್ದು
ಹಲೋ ಕೇಳಸ್ತಾಯಿದ್ದಾ
ಹಾ ಕೇಳಿಸ್ತಯಿದೆ ಹೇಳಿ ಊಟ ಆಯ್ತಾ
ಹಾ ಆಯ್ತು
ಹ್ಮ್ ಏನ್ ತಿಂದ್ರಿ
ನಾವು ಮುದ್ದೆ
ಹ್ಮ್
ಅನ್ನಸಾಂಬಾರ್ ಅಪ್ಲ
ಮುದ್ದೆ ಚಪಾತಿ ಮುದ್ದೆ ಚಪಾತಿ ಚಪಾತಿ
ಹಾ ಇಲ್ಲ ಚಪಾತಿ ಆತರ ಏನು ತಿನಲ್ಲ ನಾವು ಬೆಳಗ್ಗೆ ಒತ್ತು ಮಾತ್ರ
ಮತ್ತೆ ಏನು ಏನು ಕೆಲಸ ಮಾಡುತ್ತಿದ್ದೀರಾ
ಹಾ
ಏನು ಕೆಲಸ ಮಾಡುತ್ತಿದ್ದೀರಾ ಇವಾಗ
ಈಗ ಕಾಲೇಜಿಂದ ಬಂದು ಈಗ ತಾನೇ ಪುಸ್ತಕ ತೆಗೆದು ಸ್ವಲ್ಪ ಓದ್ಕೊಂಡು ಅನ್ಕೊಂಡು ಕುತ್ಕೊಂಡೀನಿ
ಎನ್ ಕುತ್ಕೊಂಡಿದ್ದೀರ ಏನಾದ್ರೂ ಕೆಲಸ ಮಾಡಿ ಏನಾದ್ರು ಕೆಲಸ ಮಾಡಿ
ಏನಿಲ್ಲ ಕಾಲೇಜಿಂದ ಬಂದೆ
ಹ್ಮ
ನೀವು
ನಾನು ಇವಾಗತ್ತಾನೇ ಅಡಗೆ ಮಾಡಿ ಪಾತ್ರೆ ಉಜ್ಜಿ ಧಾರಾವಾಹಿ ನೋಡ್ತಾ ಇದ್ದೀನಿ
ಹೌದಾ
ಹೌದು
ಹ್ಮ್ ನೀವು ಕಾಲೇಜ್ಗೆ ಹೋಗಿದ್ರಾ
ಹೌದು ಹೋಗಿದ್ದೆ
ಹೇಗಿತು ಅನುಭವ
ಕಾಲೇಜ್ ಅಂತೂ ಏನೂ ಚೆನ್ನಾಗಿಲ್ಲ ನಮ್ಮ ಉಪನ್ಯಾಸಕರು ಬೈತಾನೆ ಇರ್ತಾರೆ
ಹಾ
ಹಾ
ಹೇಳಿ ಹೇಳಿ ಕೇಳಸ್ತಯಿದೆ
ನಮ್ಮ ಉಪನ್ಯಾಸಕರು ಬೈತಾ ಇರುತ್ತಾರೆ
ಹಾ ಯಾವತ್ತು ಬೈತಾ ಇರ್ತಾರ
ಯಾವತ್ತೂ ಬೈತಾನೆ ಇರ್ತಾರೆ ಕಸ ಎಲ್ಲಾ ಗುಸಿಡ್ತೀವಿ ಗುಡಸಕ ಕೊಡ್ತಾರೆ ನಮಗೆ
ಹಾ ಕಾಲೇಜಲ್ಲಿ ಕೊಡ್ತಾರ
ಹೌದು ಕಸ ಗುಡ್ಸಿ ನೆಲ ಒರೆಸಿ ಅಂತ ಕಡ್ತಾರೆ
ಹಾ
ಕಾಫಿ ಮಾಡಿ ಟೀ ಮಾಡಿ ಅಂತಾರೆ
ಹ್ಮ
ಹ್ಮ್
ಮಾಡ್ಬಿ ನಿಮ್ ಟೀ ಮಾಡೋದೆ ಎಲ್ಲ ಬರುತ್ತಾ
ಹಬತ್ತ ಸೇಲ್ಲ ಹ ಬರುತ್ತೆಗೆಲ್ಲ ಮಾಡ ಕರೆ ನಮ್ಮನದ ಜ ನಗೆ ಕೆಲಸದವರು ತರ ಕೇಟು ಮಾಡ್ತಾರೆ
ಹಾ
ಕೆಲ್ಸಿದವರು ತರ ನೋಡ್ತಾರೆ ನಮ್ಮನ್ನ
ಹಾ ನೀವು ಯಾರಿಗಾದ್ರೂ ಹೇಳ್ಬೇಕು
ಯಾರಿಗೆ ಹೇಳಿದ್ರೂ ಅವರು ಎಲ್ಲ ಅವರಿಗೆ ಸರಿ ಸಹಾಯ ಮಾಡಿದ್ದರೆ ನ ಏೆ ಕೊಡುತ್ತಿಲ್ಲ
ಹಾ
ನೇ ಕೇವಲ ಗರು ಏನಾದ್ರುೂ ಇಲ್ಲಿದ್ರಿ ಹ್ಮ್ ನಾಾದ್ರು ಹೇಳಿದಿದ್ದಾರೆ ನಿಮ್ಮತ್ತ ಈ ಪರೀಕ್ಷೆಗೆ ಕರಿಸುದ ಕೂರಿಸುವುದಿಲ್ಲ ಅಂತ ಇಲ್ದ ಏ ಮಾಡೋದು ಏನಾದ್ರುೂ ಸಲ ಹೇಳ್ಕೊಡಿ
ಹ ಏನ್ ಮಾಡಕ್ಕ ಆಗಲ್ಲ ನಮ್ ಕಾಲೇಜಿನಲ್ಲಿ ಆತರನೇ ನಮ್ಗದೇತ್ ಕುಂಬಾರಗುದೆ ಕತ್ಕೊಂಬರು ನೀರ್ ಎತ್ಕೊಂಬರದುು ಅದು ಎತ್ಕೊಂಬರ ಏನೋ ಒಂದ ಕೆಲಸ ಹೇಳ್ತಾ ಇರ್ತಾರೆ ಹ
ಹೌದಾ ನೀವು ಒಂದು ಸಲ ಅವಿಗೆ ಕು ನಾವು ಮಲ್ಲ ಅಂತ
ಹ ನಾವ್ ಮಾಡಲ್ಲ ಅಂದ್ರೆ ನಿಮ್ಗೆ ಇದು ಕೊಡಲ್ಲ ಅಂತಾರೆ ಹಾಜರಾತಿ ಕೊಡಲ್ಲ ಅಂತಾರೆ ಹಾಜರಾತಿಗೋಸ್ಕರ ಆದ್ರೂ ಮಾಡ್ಬೇಕು ನಾವು
ಹಂಗೆ ಇದು ಮಾಡ ತರ ಎಲ್ಲ ಕೆಲಸದವ ತರ ಕೂಲಿ ಕೆಲಸದವರು ತರ ನೋಡುತ್ತಾರೆ ಮುಲ್ಲಾ ಏನು ಮಾಡೋುದು ಏನು ಆ ದೇವರೇ ಏನ್
ಇಲ್ಲ ಅಂದ್ರೆ ನಮ್ಗೆ
ನಮಗೆ ಪಾಠಗಳು ನಮಗೆ ಪಾಠಗಳು ಸಹ ಮಾಡುವುದಿಲ್ಲ
ಹಾ
ನಾವೇ ಹುಟ್ಟಿಕೊಂಡು ನಾವೇ ಪರೀಕ್ಷೆ ನಾವೇ ಓದುಕೊಂಡು ನಾವೇ ಪರೀಕ್ಷೆ ಬರೆಯಬೇಕು ನಮಗೆ ಯಾರೋ ಮ ಅತ್ತು ಮಾರಸು ಬಂದರೆೆ ನಾವು ಉತ್ತೀರ್ಣರಾಗುತ್ತೇವೆ ಇಲ್ಲ ಅಂದರೆ ಅಂತೀರ್ಣರಾಗಿ ಸ ಸೇರಿ
ಹಾ ಹಾ
ಏನು ಮಾಡದು
ತಗೊಂಡಿದ್ನ
ನಾನು ವಿಜ್ಞಾನರ
ಹೌದಾ ವಿಜ್ಞಾನ ವಿಭಾಗದಲ್ಲಿ ಅಷ್ಟ ಹಾ
ಮತ್ತು ಚಿಕಿತ್ಸೆ ಅನ್ನೋ ವಿಷಥಗಳನ್ನು ತಿಳಿದುಕೊೊಂಡಿದ್ದೇನೆ
ಹೌದಾ
ಹೌದು ಚ ಇಲ್ಲ ನನಗೆ ಮಾಡಲ್ಲ
ಹಾ
ಶಸ್ ಶಸ್ತ್ರಚಿಕಿತ್ಸೆ ನನಗೆ ಮಾಡಲಿಕ್ಕೆ ಬರುತ್ತೆ
ನೀವ ಹಂಗಾದ್ರೆ ವೈದ್ಯರು ವೈದ್ಯರ ನೀವು
ನಾವು ನರ್ಸಸ್ ತರ ನಾವು ಎಷ್ಟು ಕೆಲಸ ಮಾಡಿರ್ತಿವ ಅಷ್ಟು ರೊಕ್ಕ ಕೊಡತಾರ ಹ ಇ ಹಲೋ ಹಲೋ